ಹಲೋ
ನಮಸ್ಕಾರ
ಹಲೋ
ನಮಸ್ಕಾರ ನಮ ಹೌದು ಕೇೇಳಸ್ತಾ ಇದೆ ನಿಮ್ಮ್ ಹೆಸರು
ಹೂಜಾ
ನಿಮ್ಮ ಹೆಸ್ರೇನು ಪೂಜನ ನನ್ ಹೆಸರು ಲಿಕಿತ ಅಂತ ಏನ್ ಮಾಡ್ತಿದ್ದೀರಪ್ಪ ಪೂಜಾ ಏನ್ ಮಾಡ್ತಿದೀರಾ
ನಾವು ಕ್ರಿಕೆಟ್ ನೋಡ್ತೇವಿ
ಹೌದಾ ಯಾವ್ದಿದೆ ಇವತ್ತು
ಇವತ್ತ
ನಾನು ಊಟ ಮಾಡ್ತಿದ್ದೀನಿ ಇವಾಗ
ಮತ್ತೆ ಆರಾಮ
ಹೌದಾ ನಾನು ನೋಡದ ದಿಲ್ಲಾ ಜಾಸ್ತಿ ನೋಡಲ್ ನಾನ್ ಆರ್ ಸಿ ಬಿ ಇದ್ದಾಗ ಅಷ್ಟೇ ನೋಡೋದು
ಹಾ
ಆರ್ ಸಿ ಬಿ ಮ್ಯಾಚ್ ಚಂದ ಇರುತ್ತೇ ನೋಡು ಪಂದ್ಯ ಆರ್ ಸಿಿ ಬಿ ಪಂದ್ಯ ಯಾವಾಗ ಇರುತ್ತೆ ನೋಡಿ ಅವಾಗ್ಗಷ್ಟೇ ನೋಡೋದು
ಹಾ ಸರಿ ಮತ್ತೆ ಊಟಾ
ಊಟಾ ಮಾಡ್ತಾ ಇದ್ದೀನಿ ನೀವ ಏನ್ ಮಾಡ್ತ ಮಾಡತಿದ್ದೀರಾ ಊಟನೇ ಮಾಡ್ತಾ ಇದ್ದೀನಿ ನೀವ ಏನ್ ಮಾಡ್ತಿದ್ದೀರಾ
ನಾವು ಕ್ರಿಕೆಟ್ ನೋಡ್ತಿದ್ವಿ
ಹ್ಮ ನಾನು ಮೊಬೈಲ್ ನೋಡ್ತಿದ್ದೆ ಮತ್ತೆ ಏನು ವಿಶೇಷ ಇರ್ಲಿಲ್ಲ ಊಟ ಊಟ ಮಾಡ್ಬೇಕಂದ್ರೆ ಊಟ ಸೇರ್ತಾ ಇರ್ಲಿಲ್ಲ ಪಟ್ಟೆಗೆ ಅದಕ್ಕೆ ಕಾಲ್ ಮಾಡಿ ಇದು ಕರೆ ಮಾಡಿ ಯಾರಿಗಾದ್ರು ಮಾತ ಕರಕೊಂಡ ಊಟ ಮಾಡುವಾ ಅಂತಾ ಮಾಡದೇ
ಏನ್ ಊಟ ನಿಮ
ಹಲೋ
ಏನ್ ಊಟ ನಿಮ್ದು
ನಮ್ಮ ದೂಡ ಪಲಾವ ಪಲಾವ ಅತ್ತ ಪಲಾವ್ ಪಲಾವ್
ಹಾ ಪಲಾವ ನಮ್ದು ಗೋಬಿ ಮಾಡಿದ್ರು ಪಲಾವ್
ಹೌದಾ ಏನ್ ಊಟ ಮಾಡ್ದೆ ನೀ ಏ ಏ ಹೆಂಗಿತ್ತು ಟೇಸ್ಟ್ ಹೆಂಗಿತ್ತು?
ಚೆನ್ನಾಗಿತ್ತು. ಹ್ಮ್
ಹೌದಾ ಮತ್ತೆ ಹೇಳಿ
ಹೇಳ್ಬೇಕು
ಮತ್ತೆ ನಿಮ್ಗೆ ಪ್ರವಾಸ ಮಾಡೋದ
ಹಾಂ ಇಷ್ಟ ನಿಮಗೆ?
ಹಲೋ ನನಗೆ ಪ್ರವಾಸ ಅಂದ್ರೆ ನನಗೆ ಪ್ರವಾಸ ಕೇಳುಸ್ ತಾ ಇದ್ಯಾ ಹಾಂ ಕೇಳಿಸ್ತಾ ಇದೆ ನಿಮ್ಗೆ? ನಂಗೆ ಪ್ರವಾಸ ಮಾಡ್ ಮಾಡೋದಂದ್ರೆ ತುಂಬಾ ಇಷ್ಟ. ನನಗು ಪ್ರವಾಸ ಮಾಡೋದಂ ದ್ರೆ ತುಂಬಾ ಇಷ್ಟ ಮತ್ತೆ ಹೊಸ ಜಾಗ ನೋಡಿದ್ರೆ ಮನಸ್ಸು ಹಗುರವಾಗುತ್ತೆ ಅಲ್ವಾ ದಿನನಿ ಪ್ಪ ದೂರ ಇರ್ಬಹುದು ನಾವು
ಪ್ರವಾಸ ಅಂದ್ರೆ ತುಂಬಾ ಇಷ್ಟ ನಾನು ಹಲವಾರು ಪ್ರವಾಸ ಜಾಗದಲ್ ಜಾಗಕ್ಕೆ ಹೋಗಿದ್ದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚಿಕ್ಮಂಗ್ಳೂರು ಟ್ರೆಕ್ ಅಂ ಪ ಹೋಗಿದ್ದೆ ಲಾಸ್ಟ್ ವರ್ಷ ಎಶ್ ಚೆನ್ನಾಗಿತ್ತು ಗೊತ್ತಾ?
ಹೌದಾ ಯಾರ್ ಜೊತೆ ಹೋಗಿದ್ರಿ ನೀವು?
ನಾನು ಇವ್ರ್ ಜೊತೆ ಹೋಗಿದ್ವಿ ನಮ್ ಸ್ನೇಹಿತರ ಬಳಗ ಜೊತೆ ಹೋಗಿದ್ದೆ ಸ್ನೇಹಿತರ ಬಳಗ ಜೊತೆ ನ ಒಂದು ಹತ್ತು ತ್ತು ಜನ ಹಂಗ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಎಷ್ಟು ಚೆನ್ನಾಗ್ ಅನುಭವ ಆಯ್ತು ಗೊತ್ - ಒಂದೊಂದ್ ಪ್ಲೇಸು ಒಂದೊಂದ್ ತರ. ಇದು ಆಗುತ್ತೆ ಎಲ್ಲ ಅನುಭವ ಕೊಡುತ್ತೆ ಮತ್ತೆ. ಮತ್ತೆ ನಾವು ಅಹ ಪ್ರವಾಸಕ್ಕೆ ಹೋಗ್ತೀವಿ ನೋಡಿ ನಮ್ಮ್ ಮನಸ್ಸು. ತುಂಬಾ ಹಗುರವಾಗುತ್ತೆ ಗೊತ್ತಾ.
ಹೌದೌದು.
ಒಂದೊಂದ್ ಪ್ಲೇಸ್ ಒಂದೊಂದ ಏನ ಒಂದೊಂದು- ಜಾಗ ಒಂದೊಂದ ಏನೋ ಹೇಳ್ಕೊಡುತ್ತೆ ಚೆನ್ನಾಗಿರುತ್ತೆ. ನೀವು ಹೋಗಿ ಮತ್ತೆ ನಾನು ದಾಂಡೇಲಿಗಂತ - ಹೋಗಿದ್ದೆ ದಾಂಡಿಲಿ ಅಂತೂ ಸಕತ್ತಾಗಿತ್ತು. ಏನ್ ಕೇಳ್ತೀರಾ.
ಹ್ಮ.
ಚೆನ್ನಾಗಿತ್ತು ಮಸ್ತು. ನಿಮ್ನ ಹೆಂಗ್ ಕರ್ಕೊಂಡ್ ಹೋಗ್ಲಿ ನೀವು ಯಾರು ಅಂತಾನೆ ಗೊತ್ತಿಲ್ಲ ನಂಗೆ.
ಇವಾಗ ಪರಿಚಯ ಆದ್ವಿ ಅಲ್ವಾ.
ಇವಾಗ ಪರಿಚಯ ಆದ್ರೆ ಅದ ಹೆಂಗ್ ಕರ್ಕೊಂಡ್ ಹೋಗ್ಲಿ ನಾನ ಇರೋದು ಬೆಂಗ್ಳೂರಲ್ಲಿ ನೀವಿ ಇರೋದು ಕೇರಳ ಅಲ್ಲಿ.
ಗ್ರೇಟ್ರಿ ಗ್ರೇಟ್ರಿ ನೀವು. ನೀವು ಗ್ರೇಟ್ರಿ. ಗ್ರೇಟು ಕೇರಳನ ಇದ್ಕೊಂಡು ಕನ್ನಡ ಮಾತಾಡ್ತಿರಲ್ಲ.
ಕನ್ನಡ ಅಭಿಮಾನಿರಿ.
ನೀವೇನು ಕೇರಳ ಕೆಲ್ಸ. ಕೆಲ್ಸ ಮಾಡಕ್ ಹೋಗಿದ್ದೀರಾ ಏನು ಓದಕ್ ಹೋಗಿದ್ದೀರಾ.
ನೀ ಏನ್ ಮಾಡ್ತಿದ್ದೀರಾ ಹೌದು.
ನಾನು ಓದುತ್ತ ಇದೀನಿ.
ಏನ್ ಓದು. ತಿದ್ದೀರಾ
ನಾನು. ನರ್ಸಿಂಗ್ ಅಂತ ಓದ್ತಿದ್ದೀನಿ.
ಸರಿ.
ನೀವೇನ ಓದು. ಇದ್ದೀರಾ
ನಾವು ಇಂಜಿನಿಯರಿಂಗ್ ಮಾಡ್ತಿದ್ದೀವಿ.
ಓ ಗ್ರೇಟ್ ಇಂಜಿನಿಯರಿಂಗು.
ಹಾ
ಹೆಂಗಿದೆ ಇಂಜಿನಿಯರಿಂಗ್ ಲೈಫು
ಪರ್ವಾಗಿಲ್ಲ ರೀ ನಿಮ್ದು
ನಮ್ದು ಪರವಾಗಿಲ್ಲ ಚೆನ್ನಾಗಿದೆ ಮಸ್ತ್
ನಿಮ್ಗ್ ಅಡ್ಗೆ ಮಾಡಕ್ ಬರುತ್ತರೀ
ಹಾ ಬರುತ್ತೆ ನಿಮಗೆ ಬರುತ್ತಾ
ಹಾ ನಮಗ್ ಬರುತ್ತೆ
ನಿಮ್ಗೆ ಏನೇನ್ ಅಡುಗೆ ಮಾಡಕ್ ಬರುತ್ತೆ
ನಮಗೆ ಎಲ್ಲಾ ಅಡ್ಗೆ ಮಾಡಕ್ಕೂ ಬರುತ್ತೆ
ಹೌದಾ ಅಂದ್ರೆ ಸ್ಪೆಸಿಫ ಹಿಂಗ ಅಂದ್ರೆ ಹೇಳಿ ಯಾವ್ಯಾವ ತರ ತರದ ಅಡ್ಗೆ ಮಾಡ್ತೀರಾ ಅಂತ
ನಿಮಗ್ ಯಾವ ತರದು ಬೇಕು ಕೇಳಿ ನಾವ್ ಮಾಡ್ಕೊಡ್ತೇವಿ ಹಿಂಗೆಲ್ಲಾ ಬರುತ್ತೆ
ಹೌದ ಹ್ಮ್ ನಂಗೆ ಹೋಳಿಗೆ ಮಾಡಕ ಬರುತ್ತೆ ಮತ್ತೆ ಅ ಹೋಳಿಗೆಯಲ್ಲಿ ತರ ತರದ್ ವೆರೈಟಿ ತರ ತರದ ಹೋಳಿಗೆ ರವಾ ಹೋಳಿಗೆ ರವ ಹೋಳಿಗೆ ಮಾಡ್ತೀನಿ ಮತ್ತೆ ಶೇಂಗಾ ಹೋಳಿಗೆ ಮಾಡ್ತನೀ ನೀ ಬೇಳೆ ಹೋಳ್ಗೆ ಮಾಡ್ತೀನಿ ಹಲವಾರು ಹೋಳಿಗಳನ್ನು ಮಾಡುತ್ತೀನಿ
ಹಾ ಹೌದ
ಹ ಹೌದು ಮತ್ತೆ ನಿಮ್ಗೆ ಹೋಳಿಗೆ ನೀವು ತಿಂದಿದ್ದೀರಾ
ನಾವು ಹೋಳಿಗೆ ತಿಂದಿದ್ದೀವಿ ನೀವು
ತಿಂದಿದ್ದೀನಿ ನಿಮ್ಗೆ ಹೋಳ್ಗೆ ಮಾಡಕ್ ಬರತ್ತಾ
ಹಾ ಬರುತ್ತೆ
ಹೌದಾ ಹೇಗ್ ಮಾಡ್ತೀರಾ ಹೋಳಿಗೆ ನಿಮಗ್ ಹಳ್ಳಿ ಲೈಫ್ ಇಷ್ಟನ ಹ್ಮ್
ಹಾ ನಮಗ್ ಹಳ್ಳಿ ಲೈಫ್ ಇಷ್ಟ
ಚೆನ್ನಾಗಿರುತ್ತೆ ಅಲ್ಲಾ ಹಳ್ಳಿ ಲೈಫ ಅಲ್ಲಿ ಅಜ್ಜಿ ಮನೆ ಅಂತೂ ನಂಗೆ ತುಂಬಾ ಇಷ್ಟ
ನಂಗು
ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲ ಎಲ್ಲಾ ವಾತಾವರಣ ಹವಾಮಾನ ಮಸ್ತ್ ಇರುತ್ತೆ ಅಲ್ಲ ಹಳ್ಳಿಯಲ್ಲಿ ಇದ್ರೆ ವಂದ ಅಲ್ಲಿಂದ ಬಿಟ್ಟು ಯಾವ ಜಾವಕ್ಕೂ ಹೋಗಬೇಕು ಅನಿಸಲ್ಲ ಅಷ್ಟ್ ಚೆನ್ನಾಗಿರುತ್ತೆ
ನಿಮಗೆ ಏನ್ ಮೂ ಅಡ್ಗೆ ಅಂದ್ರೆ ಇಷ್ಟಾ
ನಂಗೆ ನಮ ನಿಮ್ಗೆ ಉತ್ತರ ಕರ್ನಾಟಕದ್ದು ಅಡ್ಗೆ ಗೊತ್ತಾ
ಹಾ ಗೊತ್ತು ಗೊತ್ತು ನಂಗೆಲ್ಲಾ ಇಷ್ಟ
ನಂಗೆ ನಂಗೆ ನಂಗೆ ಉತ್ತರ ಕರ್ನಾಟಕದ ಅಡ್ಗೆ ಅಂದ್ರೆ ತುಂಬಾ ತುಂಬಾ ಇಷ್ಟ ಅಲ್ಲಿ ಮೀನ್ಸ್ ಲೈಕ್ ಅಲ್ಲಿ ಊಟ ಹೇಗಿರುತ್ತೆ ಅಂದ್ರೆ ಎಷ್ಟು ರುಚಿಕರವಾಗಿರುತ್ತೆ ಅಂದ್ರೆ ಒಂದ್ ಸರಿ ತಿಂದ್ರೆ ಇನ್ನು ಎಷ್ಟ ಸತಿ ತಿನ್ಬೇಕು ತಿಂದ್ರೆ ತಿಂತಾನೆ ಇರ್ಬೇಕ ಅನ್ಸುತ್ತೆ ಸಾಕೆ ಆಗೋದಿಲ್ಲ ಅಂದ್ರೆ ಇವಾಗ ಎ ಮಾಡೋದು ಅನೇನ್ ಗೊತ್ತಾಗಲ್ಲ ಎಷ್ಟ್ ತಿಂದ್ರು ತಿನ್ಬೇಕು ತಿನ್ಬೇಕಕ್ ತಿನ್ಬೇಕಕ್ ಅನ್ಸುತ್ತೆ ಎಷ್ಟ್ ಚೆನ್ನಾಗಿರ್ತ್ತತೆ ಗೊತ್ತ ಆ ಸೈಡ್ ಊಟ ನಂ ತುಂಬಾ ಅಂದ್ರೆ ತುಂಬಾ ಇಷ್ಟ ಹ ರೊಟ್ಟಿ ಹ ರೊಟ್ಟಿ ಚಟ್ನಿ ಆ ಸೈಡ್ ಉತ್ತರ ಕರ್ನಾಟಕ ಕಡೆ ರೊಟ್ಟಿನೇ ಫೇಮಸ್ ಅಲ್ವಾ ಆತಾರೆ ಚೆನ್ನಾಗೆ ಇರುತ್ತೆ ಹ್ಮ್ ಎಷ್ಟ್ ತಿಂದ್ರು ಸಾಕೆ ಆಗಲ್ಲ ತಿನ್ಕೊಂಡೆ ಇರ್ಬೇಕು ಕನ್ಸುತ್ತೆ ಅಷ್ಟ್ ಚೆನ್ನ್ ಮಾಡ್ತಾರೆ ಸಾರೆ ನಮ್ಮ್ಜ್ಜಿ ಮನೆ ಅಂತೂ ಊಟ ನಮ್ಮ್ಜ್ಜಿ ಅಜ್ಜಿ ಮನೆ ಊಟ ಅಂದ್ರೆ ನಂಗೆ ತುಂಬಾ ಇಷ್ಟ ನಮ್ಮ ಅಜ್ಜಿ ನ ನಾನು ಇವಾಗ ಮಸ್ತಿಯಲ್ಲಿ ಇರ್ತೀನಲ್ವಾ ಅಜ್ಜಿ ಮನೆಗ್ ಹೋದಾಗ ಎಲ್ಲ ಅಜ್ಜಿ ಅಜ್ಜಿ ನಂಗೆ ನಾನ್ ಬಂದಿದ್ದೀನಿ ನಾನ್ ಅವ್ರು ಮನೆಗ್ ಹೋಗಿದ್ದೀನಿ ಅಂತ ಅಂದಬಿಟ್ಟು ನಂಗೆ ಅ ತರದ ಹೋಳಿಗೆ ಮತ್ತೆ ಚೂಡ ರವೆ ಉಂಡೆ ಈ ತರ ಈ ತರ ಕಡೆಿಂದ ಏನಂದ ಇರುತ್ತೆ ನೋಡಿ ತಿನ್ನದು ಆತರ ಎಲ್ಲಾ ಮಾಡ್ಕೊಡ್ತ ತಾರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತದು ಹ್ಮ ಹ್ಮ ಮತ್ತೆ ಮನೆಗ್ ಹೋದ್ಮೇಲೆ ನನ್ ನನ್ಗ ಏನ್ ಇಷ್ಟ ಅದನ್ನೇ ಮಾಡ್ಕೊಡೋದು ಈತರ ಎಲ್ಲಾ ಮಾಡ್ತಾರೆ
ಹ್ಮ್
ಹ್ಮ ನಮ್ದ ಅಜ್ಜಿ ಇದಾರ ನೋಡಿ ಮತ್ತೆ ನ್ ಅಜ್ಜಿ ಕಾಯ್ದು ಕೈ ಊಟ ನಂಗೆ ತುಂಬಾ ಇಷ್ಟ
ನೀವು ತುಂಬಾ ಇಷ್ಟ ಅನ್ಸುತ್ತಲ್ಲಾ ನಿಮ್ಮ ಅಜ್ಜಿಗೆ
ಹ್ಮ ನಮ್ಮ್ ಅಜ್ಜಿ ನಾನ್ ಹೋದ ತಕ್ಷಣ ನಮ್ಮ ಅಜ್ಜಿನ ನ ನ ನಮ್ಮ ಅಜ್ಜಿಗೆ ಗೊತ್ತು ನಂಗೆ ಏನೇನ್ ಇಷ್ಟ ಆಯಿತ ನಂಗೆ ತುಪ್ಪ ಮತ್ತೆ ಹೋಳಿಗೆ ಹಾಲು ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬ ಇಷ್ಟ ನಮ್ಮಜ್ಜಿ ನಾನು ಹೋದ್ಲಾಗ ಹೋದಾಗಲ್ಲ ತುಪ್ಪ ಹೋಳಿಗೆ ಹಾಲುನೆ ಕೊಡ್ತಾರೆ ಗೊತ್ತಾ ಹ ಹ್ಮ್ ಅದಂತಂತಿಂದ್ರೆ ಇನ್ ನಂಗೆ ನಮ್ಮ ಅಜ್ಜಿ ಕಾಯಿ ಊಟ ತಿಂದ್ರೆ ಒಂದ್ಸರಿ ತಿಂದ್ರೆ ಫುಲ್ ಹೊಟ್ಟೆ ತುಂಬೋಗುತ್ತೆ ಗೊತ್ತಾ ಪದೇ ಪದೇ ತಿಂತಿದ್ರೆ ತಿನ್ಬೇಕು ತಿನ್ಬೇಕು ಆಸೆ ಹುಟ್ಟುತ್ತೆ ಮತ್ತೆ ನಮ್ಮಡ್ ಜ ಮ ಮನೆಗ್ ಹೋದಾಗ ಹಿಂಗೆ ಹೊಲ ಗೊತ್ತ ಹೊಲ ಅದು ಹಳ್ಳಿಯಲ್ಲಿ ಹೊಲಗಳು ಇರುತ್ತೆ ನೋಡಿ ಅಲ್ಲಿ ಮಾವಿನ ಕಾಯಿ ಬೇ ಹ್ಮ ನೆರಳೆ ಹಣ್ಣು ಆತರ ಹಣ್ಣು ಎಲ್ಲಾ ಸಿಗುತ್ತೆ ಮತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಗೊತ್ತ ಅಲ್ಲೆಲ್ಲ ಮಳ ಇರ್ತವೆ ಹಸು ಇರುತ್ತ ಆಾಡು ಇರುತ್ತೆ ಹಂಗ ರುತ್ತೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ನಂಗಂತೂ ತುಂಬಾ ಅಂದ್ರೆ ತುಂಬಾ ತುಂಬಾ ಇಷ್ಟ
ಹ್ಮ್
ಹ್ಮ್ ಹ್ಮ ಮತ್ತೆ ನಂಗೆ ಮತ್ತೆ ನಮ್ಮ ಅಜ್ಜಿ ಮನೆಗ್ ಹೋದಾಗ ನಮ್ಮ್ ಅಜ್ಜಿ ನಂಗೆ ಹೊಲಕ್ ಕರ್ಕೊಂಡ್ ಹೋಗ್ತಾರೆ ಅಲ್ಲಿ ಅಲ್ಲಿಂದು ಗಿಡ ಗಿಡ ಗೊತ್ತಾ ಮಾವಿನ ಗಿಡ ಅದನ್ನಂಗ ಕಡ ಬಿಟ್ಟು ಅಲ್ಲಿೇ ತಿನ್ಬೇಕು ಅನ್ಸುತ್ತೆ ಗೊ ಕಾಷ್ಟೊಂದ ಚೆನ್ನಾಗಿರುತ್ತೆ ಪೂಜೆ ಅವರೇ ಹೌದು ಹಾ ನಿಮ್ಮ ಜೊತೆ ಮತ್ತೆ ಮಾತನಾಡಿ ತುಂಬಾ ಖುಷಿ ಆಯ್ತು ಪೂಜಾ ಮತ್ತೆ ಸಮಯ ಸಿಕ್ಕಾಗ ಕರೆ ಮಾಡ್ತೀನಿ ಅ
ಹಾ ಸರಿ ಆಯ್ತು ಹಾ ಸರಿ ಆಯ್ತು ರೀ
ಮತ್ತೆ ಇಡ್ಲಾ ಮತ್ತೆ ಕಾಲ್ ಮಾಡ್ತೀನಿ ಧನ್ಯವಾದಗಳು